ಏನತ್ ತುಂಬಾ ದಿನಕ್ ನೆನ್ಸ್ಕೊಬಿಟ್ಟಿದಿರಾ.
ನೆನ್ಸ್ಕೊಳಲ್ಲ ಅಲ್ಲ ಅದಿಕ್ಕೆ
ಏನ್ ಸಮಾಚಾರ ಕ ಕರೆ ಮಾಡಿದ್ದು.
ನೆಪಾದ್ರಿ ಅದಕ್ಕೆ ಮಾಡಿದ್ವಿ.
ಹ್ಮ್ ಹೆಂಗಿದ್ದೀರಾ ಮನೆಯವರೆಲ್ಲಾ ಹೆಂಗಿದಿದ್ದಾರೆ ನೀವ್ ಹೆಂಗಿದ್ದೀರಾ.
ಚೆನ್ನಾಗಿದ್ದೀವಿ ನೀವು.
ಹ್ಮ್ ಚೆನ್ನಾಗಿದ್ದೀವಿ ಎಲ್ಲಾ. ತಿಂಡಿ ಆಯ್ತಾ ಎಲ್ಲಾ ಚೆನ್ನಾಗಿದಾರ.
ಹ್ಮ್ ನಿಮ್ದು ತಿಂಡಿ ಆಯ್ತಾ.
ಹ್ಮ್ ಇಲ್ಲ ಮಾಡ್ಬೇಕು. ಏನ್ ತಿನ್ದ್ರಿ ಇನ್ನ ಮಾಡ್ಬೇಕ ಇನ್ನ ಸ್ವಲ್ಪ. ತಡ್ವಾಗಿ ಮಾಡೋದು.
ಹ್ಮ ನಾವು ಬೋಂಡ ತಿಂದ್ವಿ.
ಹೌದಾ. ಸಂಜೇಶ್.
ಹ್ಮ್ ಸಂಜೆ ಏನಾದ್ರು ತಿನ್ಬೇಕ್ ಕಲ್ವಾ ಇಲ್ಲಾ ಅಂದ್ರೆ.
ಹೌದ ಇನ್ನೇನು ಸಮಾಚಾರ. ಕಾಲ್ ಮಾಡಿರೋದು ವಿಶೇಷ.
ಹೇಳ್ತಿಲ್ವಾ ನೆನ್ಪಾದ್ರಿ. ಅಷ್ಟು ಬೇಗ ಮರ್ಯಕೆ ಆಗಲ್ಲ. ಓ ಅದಿಕ್ಕೆ.
ಏನೋ ವಿಶೇಷತೆ ಇರುತ್ತಲ್ವಾ ಕರೆ ಮಾಡಿರೋದಕ್ಕೆ.
ಹಂಗೇನು ಇಲ್ಲ.
ಹ್ಮ್
ವಿಶೇಷತೆ ಇದ್ರೇನೆ ಮಾಡ್ಬೇಕಾ.
ನೀನು ಶಿಕ್ಷಣ ಎಲ್ಲಾ ಹೆಂಗ್ ನಡೀತೈತೆ.
ಚೆನ್ನಾಗೇ ನಡೀತಿದೆ.
ಆಯ್ತ
ಇವಾಗ ಕೆಲ್ಸ್ದು ಒಂದು ಸ್ವಲ್ಪ
ಹ್ಮ್.
ಚಿಂತೆ ಆಗಿದೆ.
ಎಲ್ಲರಿಗೂ ಅಷ್ಟೇ ಬಿಡು ನಮ್ಗೂ ಅಷ್ಟೇ ನಿಮ್ಗೂ ಅಷ್ಟೇ ಇವಾಗ ಕೆಲ್ಸ ಸಿಗದೆೇ.
ಹಾ ಹೌದು. ಹಾ. ಅದೇ ಬೆಂಗಳೂರ ಅಲ್ಲಿ
ಹುಡುಕ್ತಿದ್ದೀರಾ.
ಹ್ಮ್.
ಹನ್ನೇನು ಸಮಾಚಾರಗಳು.
ಹೇಳ್ಬೇಕು ನೀ.
ಏನಾಯ್ತು ಗೊತ್ತಾ ಮೊನ್ನೆ.
ಹ್ಮ್. ಹೇಳಿ.
ಹ್ಮ್ ಸ್ನೇಹಿತರೆಲ್ಲಾ ಇದ್ರಲ್ಲ. ನಮ್ಮ ಹಳೆ ಸ್ನೇಹಿಿತ. ತರಲ್ಲ.
ಹಾ
ಅವತ್ತು ನಿಮ. ಕರೆ ಮಾಡಿದ್ರೆ ನೀವು ಕರೆ ತಗ್ದಿರ್ಲಿಲ್ಲ ನಾವೆಲ್ಲಾ. ಹ್ಮ್ ಅದೇ ನಮ್ಮ್ಗೆಲ್. ಿದ್ಲಲ್ಲ ಒಬ್ಳು ಅವ್ರ ಮನೆಯಲ್ಲಿ ಜಾತ್ರೆ ಮಾಡಿದ. ್ರಂತೆ ಅವ್ರ ಊರಲ್ಲಿ ಕರ್ದಿದ್ಲು. ಹ ಜಾತ್. ಹೋಗಿದ್ವಿ. ಹ್ಮ್ ಅವತ್ತು ಎಲ್ಲರೂ ನಿನ್ನ ಕೇಳಿದ್ರು ಎಲ್ಲಿ ಬಂದಿಲ್ವಲ್ಲ ಅಂತೇಳ್ಬಿಟ್ಟು ನೀವು. ನಿಮ್ ಕಾಲ್ ನಿಮ್ಗೆ ಕರೆ ಮಾಡಕ್ಕೆ ಕರೆನೇ ಹೋಗಿಲ್ಲ. ಎಲ್ಲಗೆೇಳ್ತರು ಎಲ್ಲರೂ ನೋಡಿದ್ರು ಕರೆ ಮಾಡಕ್ಕೆ. ನಿಮ್ದು ಕರೆನೆೇ ಆಗಿಲ್ಲ. ಅದಕ್ಕೆ ಮತ್ತೆ ನಾವು ಹೋಗಿದ್ವಿ ಎಲ್ಲರೂ ಚೆನ್ನಾಗಿತ್ತು ಗೊತ್ತ ಜಾತ್ರೆ ನೀವು ಬಂದಿದ್ರೆ ಚೆನ್ನಾಗಿರೋದಿನ್ನು.
ಕಣ.
ಹೌದು ನ ಎಲ್ಲಾ ನೆನ್ಸ್ಕೊಂಡ್ವಿ ನಿನ್ನ ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ತೇಳ್ಬಿಟ್ಟು
ಹೌದು ಹೌದು
ಏನು ಸಮಾಚಾರ ಅವ್ರ ಕಡೆ ಎಷ್ಟ್ ಚೆನ್ನಾಗ್ ಮಾಡ್ತಾರೆ ಗೊತ್ತಾ ಜಾ ಆದ್ರೆ
ಹೌದಾ ಏನ್ ಮಾಡಿದ್ರು
ಅಹ ದೇವ್ರನ್ನ ಎಲ್ಲಾ ತಂದಿದ್ರು ಬೇರೆ ದೇವಾಲಯದಿಂದ ಅವ್ರೂ್ರ ತಂದಿರೋದಂತೆ ಆ ಅಲ್ಲಿ ತುಂಬಾ ಆ ಅಂದ್ರೆ ಏನಂತಾರ ಜಾಸ್ತಿ ನಮ ನಂಬಿಕೆ ಅಂತೆ ಅವ್ರಿಗೆ ದೇವ್ರ ಮೇಲೆ ಅವರು ವರ್ಷ ವರ್ಷನೂ ದೇವ್ರನ ಊರಗ್ ತಂದು ಎಲ್ಲರಿಗೂ ಊರವ್ರರಿಗೆ ಎಲ್ಲ ಒಳ್ಳೆದ್ ದಾಗ್ಲಿ ಅಂತ ಹೇಳ್ಬಿಟ್ಟು ಜಾತ್ರೆ ತರ ನಡಸ್ ತರಂತೆ ಅಲ್ಲಿ ದೇ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗ ಮಾಡಿದ್ರು ಗೊ ಜಾತ್ರೆ ಅಂತೂ ತುಂಬಾ ಚೆನ್ನಾಗಿತ್ತು ನಾವ ಚೆನ್ನಾಗಿ ಎಲ್ಲರೂ ಸ್ನೇಹಿತರು ಎಲ್ಲಾ ಭೇಟೆ ಆಗಿದ್ವಲ್ಲ ಚೆನಾಗ್ ಮಾತು ಕತ್ ತ್ತೆ ಎಲ್ಲಾ ಹಳೇದ್ನೆಲ್ಲಾ ನೆಲ್ಸ್ಕೊಂಡು ತುಂಬಾ ಚೆನ್ನಾಗಿತ್ತು ನೀವು ಬಂದಿದ್ರೆ ಇನ್ನ ಚೆನ್ನಾಗಿರೋದು
ಏನ್ ಮಾಡೋದು ಪರಿಸ್ಥಿತಿ ಸರಿ ಇರ್ಲಿಲ್ಲ ಅದಿಕ್ ಓಕೆ
ಪರಿಸ್ಥಿತಿ ಗಳು ಇರ್ತವೆ ನೀವು್ ಕರೆ ಕೂಡ ಮಾಡಕ್ ಆಗಿಲ್ಲಲ್ವಾ
ಅದಿಕ್ಕೆ ಇವಾಗ ಮಾಡಿದೀನಲ್ವಾ
ಅವಾಗ ಮಾಡಿದ್ರೆ ಎಲ್ಲರೂ ಹೋಗ್ತಿದ್ವಲ್ಲ ಅಂತ
ಇಷ್ಟು ದಿನ ಆಯ್ತು ಹೋಗಿ
ಆಯ್ತು ಒಂದು ಹ್ಮ್ ಆಯ್ತು ಒಂದು ಐದಾರು ದಿನ ಆಯ್ತು ಅಷ್ಟೇ
ಹ್ಮ್ ಬಿಡಿ ಇನ್ನೊಂದ್ ಸರಿ ಎಲ್ಲಾರೂ ಹೋಗೋಣ
ಹ್ಮ್ ಹೋಗೋಣ
ಚೆನ್ನಾಗ್ ತಿಂದಿರ್ತೀರಾ
ಹ್ಮ್ ಅಡುಗೆ ಎಲ್ಲಾ ಎಷ್ಟು ಚೆನ್ನಾಗ್ ಮಾಡಿದ್ರು ಗೊತ್ತಾ ಫುಲ್ಲು ಮಾಂಸಾಹಾರಿನೇ
ಏನೇನ್ ಮಾಡಿದ್ರು ಮಾಂಸಹಾರಿ ಲಿ
ಅದೆ ಚಿಕನ್ನು ಮಟನ್ನು ಎಲ್ಲಾ ಫ್ರೈ ಗಳು ಮತ್ತೆ ಬಿರಿಯಾನಿ ಮಾಡಿದ್ರು ತುಂಬಾ ಚ ನಾವೆಲ್ಲಾ ಗೊತ್ತಲ್ಲ ನಾವ ಸ್ನೇಹತ್ರೆಲ್ಲಾ ಚೆನ್ನಾಗೆ ತಿನ್ನೋರೆಲ್ಲಾ ಮಾ ಮಾಂಸಾಹಾರಿನ ಚೆನ್ನಾಗ್ ತಿಂದ್ವಿ ಎಲ್ಲರೂ ಚನಾಗ್ ತಿಂದ್ವಿ ಊರೆಲ್ಲಾ ಸುತ್ತಾಕೊಬಂದ್ವಿ.
ಹ್ಮ್
ಚೆನ್ನಾಗಿತ್ತು.
ಚನ್ನಾಗಿ ಖುಷಿಯಾಗಿದ್ದೀರಾ ತಾನೇ?
ಹ್ಮ ಖುಷಾಗಿ ಇದ್ವಿ ನೀವ ಬಂದಿದ್ರೆ ಚೆನ್ನಾಗಿತಿತ್ತಲ್ಲಾ ಅಂತ.
ಬರೋಣ ಬರೋಣ ಇನ್ನು ನೆಕ್ಸ್ಟ್ ಟೈಮ್.
ಮನೆಯಲ್ಲಿ ಏನಾದ್ರು ಏನಾದ್ರು ಮನೆ ಹೋತು ಇಲ್ಲ ನಿಂದು ಶಿಕ್ಷಣ ಅಂತೂ ಏನಾದ್ರು ಸಮಸ್ಯೆ ಆಗಿತ್ತ ಮನೆಯಲ್ಲಿ?
ಇಲ್ಲ ಶಿಕ್ಷಣದಲ್ಲಿ ಪರೀಕ್ಷೆಯಿದ್ವಾ
ಹೌದಾ ಹೋಗ್ ಪ ಪರೀಕ್ಷೆ ಆದ್ರೆ ಇದು ಕೂಡ ಕರೆ ಕೂಡ ಇದು ಮಾಡಲ್ಲ ಅಂತ ಗೊತ್ತಾಯ್ತು ಇವಾಗ.
ಹಂಗೇನಿಲ್ಲ
ಮತ್ತೆ ಅದೇ ಓದ್ಕೋಬೇಕಂತ ಹೇಳ್ಬಿಟ್ಟು ನಿಮ್ಗೆ ತೊಂದರೆ ಆಗು ಅದೇ ಶಿಕ್ಷಣಕ್ಕೆ ಅಂತೇಳ್ಬಿಟ್ಟು ನಮ್ನ ಕರೇನ ತಗ್ದಿಲ್ಲ ಅಂತ ಅರ್ಥ ಆಯತಿ ಬಿಡ್ರಿ ಇವಾಗ.
ಯೋಚನೆ ಮಾಡ್ತೀರಾ ಹಂಗೇನು ಇಲ್ಲ.
ಇನ್ನೆಂಗೆ?
ಸ್ವಲ್ಪ ಆಗಿರ್ಲಾ ಅಷ್ಟೇ. ಅದಕ್ಕೆ ಇವಾಗ ಮಾಡಿದ್ದೀನಿ. ತಾನೆ
ಹ್ಮ್ ಪರೀಕ್ಷೆ ಎಲ್ಲ ಮುಗಿತಾ?
ಹಾ ಮುಗೀತು, ನಿಮ್ದು?
ನಮ್ದೂ ಇಲ್ಲ, ಹೂಂ
ನೀ ಬರಿಬೇಕಾ?
ಇನ್ನ ಒಂದ್ ತಿಂಗಗಳ ಐತೆ ನಂಗೆ. ಇಲ್ಲ ಇನ್ನು ಒಂದ್ ತಿಂಗ್ಗಳಯ್ತೆ ಇನ್ನು. ಶಿಕ್ಷಣ ಪರೀಕ್ಷೆಗೆ.
ಹ್ಮ್ ಓದೋಕೆ ಬಿಟ್ಟಿದ್ದವ. ಅಪ್ಪ ಅಮ್ಮ ಚೆನ್ನಾಗಿದ್ದಾರ
ಚೆನ್ನಾಗಿದ್ದಾರೆ ನೀವೆಲ್ಲಾ ಚೆನ್ನಾಗಿದ್ದೀರಲ್ವಾ?
ಹ್ಮ್ ಚೆನ್ನಾಗಿದೆ ನೀವು ಬನ್ನಿ ನಮ್ಮ್ ಊರ್ ಕಡೆಗೆ.
ಹ್ಮ್ ಬರ್ತಿವಿ ಬರ್ತಿವಿ.
ನಾವು ಯಾರಾದ್ರ್ದು ಮದ್ವೆ ಇದ್ರೆ ತಿಳಿಸ ೀವಿ ಯಾರಾದ್ರೂ ಏನು ನಮ ಸಂಬಂಧಿಕರುದುೂ ಕತ್ತ್ರೆ
ಹ್ಮ್ ಹೇಳ್ರಿ ಎಲ್ಲರೂ ಸ್ನೇಹತ್ರೆ ಎಲ್ಲಾ ಬರ್ತೀವಿ
ಹೇಳ್ತೀನಿ ದಂಗೆ ಹೇಳ್್ದೀರಾ ಇರ್ತೀನಿ ನೀವು ಮತ್ತೆ ನಾನು ಕರೆ ಎತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಹಂಗೆ ಮಾಡ್ಬೇಡಿ
ಇಲ್ಲ ಇಲ್ಲ ನಾವ್ ಆ ತರ ಎಲ್ಲಾ ಬಿಡಿ ಹಚ್ತೀವಿ
ಹ್ಮ್ ಹ
ಏನು ಸಮಾಚಾರಗಳು
ಹೇಳ್ಬೇಕು ನೀಗೆ ಏನ್ ಮಾಡ್ತಿದ್ದೀರಾ
ಇಲ್ಲ ಹಗೆ ಕುತ್ಕೊಂಡಿದ್ದೆ ನೀವ ಕಾಲ್ ಮಾಡಿದ್ರಾ ಇನ್ನು ಮಾತಾಡ್ತಾ ಇದ್ದೀನಿ
ಹ್ಮ್ ಹುಟ್ಟಿದ ಹಬ್ಬ ಜೋರಾ
ಏನೋ ನೋಡ್ಬೇಕು ಸ್ವಲ್ಪ ಅಷ್ಟೊಂದ ಜೋರ್ ಇಲ್ಲ ಏನೋ ಸ್ವಲ್ಪ ಅೂ ನೆನ್ಪಿದಯ ನಿಮ್ಗೆ
ಏನು ಹಾ ನೆನ್ಂತಿದೆ ಅದ್ ಹೆಂಗ್ ಬರಿಯಕ್ಕಾಗುತ್ತೆ
ಹ್ಮ್ ನೆನ್ ಬಿರ್ಕೊಂಡಿದ್ದೀರಲ್ಲ ಅದಕ್ಕೆ ಮೆಚ್ಬೇಕೇಕ್ ನಿಮ್ನ ಇನ್ನೇನ್ ಸಮಾಚಾರಗಳು ತಮ್ಮಂದು ಅಕ್ಕಂದು ಎಲ್ಲಾ ಶಿಕ್ಷಣ ಮುಗಿತಾ ಹಲೋ ಹಲೋ ಕೇಳಿಸ್ತಿದೆಯ ಹಲೋ ಹಲೋ ಕೇಳಿಸ್ತಿದಯ ನಿಮ್ಗೆ